ಹಲೋ ಕೇಳ್ದಲು ವ
ಹಾ ಕೇಳತ್ತೇಣ ಆರಾಮ.
ಆರಾಮ್ ನೊಡಪಾ ನೀನು?
ಹ್ಮ್ ಅರಾಮಣ.
ಎಲ್ಲಿದ್ದ್ಯಪ್ಪ?
ಏನ್ ಮಾಡ್ಲತ್ತೀರಿ ಏಯ್ ಇಲ್ಲಣ್ಣ ಊರಲ್ಲಿ ಮ್ ನೀವೆಲ್ಲಿದ್ದೀರಾ ಹಲೋ. ಹಲೋ
ಅಲ ಏನಡದ ಅಂದು ಊರ ಸಮಾಚಾರ್ ಕೇಳ್ತ ಕೇಳ್ತ ಊರಲ್ಲಿ ಏನಡತಪ್ಪಂದೆ ಸಮಾಚಾರ ಹ್ಮ್ ಹ್ಮ್ ನಿಮ್ ದೋಸ್ತ ಎಲ್ಲನಪ್ಪಾ ಕಾಶಿ
ನಮ್ಮ ಅವನು ಬೆಂ್ಗಳೂರಲ್ಲ ಇದ ಅಲ್ಲಣ್ಣ
ಹ ಧಡಿಯದ ಹಣ ಸರ ನಾ ಹಣದು ಉದದು ಆರಾಮ ಬಾರ್ದೆ ಯಾರ ಂಡ್ ಕರ್ದವ್ರ ಹೋಗದು ಅ ಯಾರ ಫ್ರಂಡ್ ಕರ್ದ ಯಾರ ಕರ್್ರ ನೈಟ್ ನೆಟ್ವಾರ್ಕ್ ಬರ್ದ
ಹಾ ಎಷ್ಟ ಅಣ್ಣ
ಹ್ಮ್್ಮ
ಹ ನ್ ಸಮ್ಮಚರೋಣ್ಣ
ಮತ್ತೆ ಮದ್ೆ ಆಗದಾನ
ಹಲೋ ಮದುವೆ ಎಲ್ಲಣ ಮದ್ವೆ ಏನಿಲ್ಲ ಅವರು ಅಣ್ಣೊಂದು ಮಾಡ್ಬೇಕ ಅವ್ರ ನಾಲ್ಕ್ ಜನ ಇದ್ರಣ್ಣ
ಒಲಾಗ ಪಯಂದಡಿಗೆ
ಏ ಹೊಲ ಐತಣ ನಾಕ ಕರೆ ಐತೆ
ಮ ಅವ್ರ ಅಣ್ಣ್ರ ಎಲ್ಲಾರ ಕೆ ಬಿಡತಾರೆ ಎಲ್ಲರು ದುಡಿತಾರ ಏನ್ ಬ್ರ
ಹಣ ಎ ಎಲ್ಲರು ಇಬ್ಬರು ಅಣಾರ್ ದುಡಿತಾರ ಅಣ್ಣ ಒಬ್ಬಬೇಕಿ ವೈನಿದಾಳ್ ಹನೆರಡನೆತೆ ಅದಳ
ಅಲ್ಲಲ್ಲ ಅಣ್ತಮ್ಮರ ಎಲ್ಲರು ದುಡತಾರೆಏನೆ
ನಾ ಎಲ್ಲಾರ ದುಡಿತಾರ ಒಬ್ಬನ್ ಮಾತ್ರ ಕಾಲೇಜ್ ಓದ್ತಾರ ನ
ಯಾರು ಒಂದು ಸರ್ ಕರ್ಕೊಂಬಂದಿದ್ದೆಲ್ಲ ಅವನೇನು
ಹಣ ಯಾರ ಅಂದ್ರ ಹಣ ಬ ಣ ಆ ಗಣಿತ ಹೋಗಿತ್ತ
ಟೆಂತ್ ಎನಿ ವರ್ಷ
ಹಾಣ್ಣ ಟೆಂತ್ ಮುಗೀತು
ಮಗತ್ತಾ ಎಲ್ಲಿ ಊರ ಕಲ್ನೇ
ಬಲಗಳ ಅರಿಕೆರ ಅಂತ ತಳ್ಳಿ ಬರತ್ತಣ್ಣ ಎಲ್ಲಣ್ಣ ಪ್ರೇಮೇರಿ ಬಗಲಗು ಬಾಗಲಬಾಬುಕ ಹೈ ಸ್ಕೂಲ್ ಹರಿಕೆರ.
ಏನ್ ನಡ್ಕೊಂತ ಹೋತೀರಾ?
ಇಲ್ಲಣ ಆರಾಮ್ ಆಟೋ
ಎಷ್ಟು ಕಿಲೋಮೀಟ್ರ ತರೀಕೇರಿ ನಿಮ್ಮೂರು?
ಹ ಆರೂವರೆ ಆಗುತ್ತಣ್ಣ.
ದಿನ್ ಏನ್ ಆಟಕವ ಬರ್ತೀರ ನಡ್ಕಂತ್
ಆಟೋ ಅಣ.
ದಿನ ಆಟೋಗ
ಹ ಅಣ ಡೈಲಿ ಆಟೋಕೆ
ಹ್ಮ್ ಹ್ ಮ್
ಹ್ಮ್ ಏನು ಮತ್ತ್ಯ ಸಮಾಚಾರ?
ಮತ್ತೆನಿಲ್ಲಪ್ಪ
ಹ್ಮ್
ಹಾ
ಹಲೋ
ಹಲೋ
ಅಲ್ಲ ನಿಮ್ಮೂರಂದ ನಮ್ಮೂರುಗೆ ಯಾರ ಹೆಣ್ಣು ಕೊಟ್ಟಿರಬೇಕಲ್ಲ ಯಾರ ನಿಮ್ಮ ರಿಲೇಶನ್ ಯಾರು ನಿಮ್ಮ ಮಾವನವ್ರಂದಿ
ಎಲ್ಲ ಹೆಣ್ಣು ಕೊಟ್ಟಿಲ್ಲಾ ಹೆಣ್ಣು ಕೊಟ್ಟಿದ್ರ ಬಟ್ ನಮ್ಮೂರ್ಲೇಸಣ.
ಯಾರ ನಿ ನಿಮ್ರ ರಾಜು ಅಂತಂದ್ ಇದಾರ ನಿಮ್ಮ ಮಾಮೋರು
ಹ ಅಣ ಆಯ್ ಇದಾನೆ ಬಟ್ ನಮ್ಮೂರಲ್ ಅಷ್ಟ್ ಕೊಟ್ಟಿಲ್ಲ. ನಮ್ಮೂರ್ಲ್ಲ ಸಲ್ಲಣ ಬಟ್ ಕೊಟ್ಟಿರದೆ ಮಾಳ್ ನೀರಂತಣ್ಣ ಅಳಿಗರ್ಲೇಸ್ ಕೊಟ್ಟಿದರಣ
ಹ್ಮ ಹ್ಮ
ಹ ಪರಿಚಯದಾರ
ಆಯಾವತ್ ಯಾವತ್ ನೀ ನೀವ್ ಸಿಸ್ಟಮರ್ ಬಂದಾಗ ನೋಡಿ ಅಲ್ಲಿ ಇದ್ದಗ ಗೊತ್ತಾತ್ಲೆ ಅಂದೆ.
ಹ್ಮ್ ಹ್ಮ್ ಹ ಅಣ ಮತ್ತೆ ನಿನ್ನ ನೋಡಿದಲ್ಲ ಅವತ್ತು
ಹಾ ಅದೇ
ಹ್ಮ್ ಅಣ
ನಮ್ಮೂರಂದ ಹೆಣ್ ತಗ ನಮ್ಮೂರು ಎಣ್ ಕೊಟ್ರವಲ್ ಪಲ್ಲಿಗೆ
ಹ್ಮ ಕೊಟ್ರಣ ಮಾವನೇ ಆಗ್ಬೇಕ್ ಅವ ಹ್ಮ್ ಅವ್ನ್ ಆತ ನೋಡಂದೆ ಏ ಹುಡುಗ ಸರಿಯಾಗದಣ್ಣ ಪಾಪ ಅವ್ನ್ ಪಾಡಿಗ್ ಅವ್ನ್ ದುಡು ಸರಿಗದಣ ದುಡ್ಕ ತಿಂತಾರಣ್ಣ ಆರಾಮ್ ತನ್ ತಾನು ಪಡಿತ ಅವರುತಾನ
ಹ್ಮ್
ಹ್ಮ
ಏನು ಮದುವೆಯಗ್ ಬೇಕಲ್ಪಾ ವಯಸ್ಸಾಗ್ಯದ ಮನಂಗನ
ಏನ್ ಏಣ್ಣ ಏನ್ ಮಾಡಾರತ್ತೆ ನಿಮ ತಲ್ಲ
ಅ ನಿಮ್ ಕ್ಲಾಸ್ ಮೇಟ್ಲ್ಲ ನಿ ಫ್ರೆಂಡ್ಸ್ ಎಲ್ಲ ಅದ್ರ ಮದಿವಿ
ಯಾರಣ್ಣ ಯಾರಾಗಿದ್ದಾರೆ
ಮತ್ ಲಿಂಗ ಆಗ ಇದ್ದಾರಲ್ಪ
ಅವ್ನ ಹಬ್ಬನ ಆಗಣ ಅವ್ ಲವ್ ಮ್ಯಾರೇಜ್ ಇಲ್ಲ ಅವ್ನ್ ಲೇಟ ಆಗ ಆಯತಿದೆ ಅವ್ರು ಹುಡುಗಿಯರ್ ಮನೆಯಲ್ಲ ಎಲ್ಲ ಕಾಟ ಕೊಡ್ಲಾತ್ತತಿರ್ ಪಾಪ ಗೊತ್ತಾಕೆಸಿ
ಹ್ಮ್ ಹ್ಮ್ ಹ್ಮ್
ಅವ ನಡು ಹುಡುಗಿ ಓಡಿಹೋಗ್ದ್ ಆದ್ರೆ ನಬ್ರಲ್ಪ್ ಹ್ಮ್
ಜೋಡಿ ಬಾರಂದಣಪ ಅವರದು
ಯೆ ಜೋಡು ಬ ಕಳ್ತಣ ಮಸ್ತ ಅದ
ಹ್ಮ್ ಹ್ಮ
ಮತ್ತೆ ಅಣ ನಿಮ್ದೆ ಅವಗ್ ಮ್ಯಾ ಮೇಲೆ
ಮತನಾ ನಮ್ದ ಒಂದ್ ಎ ಎಂಟು ವರ್ಷ ಮೂವ ಪ್ಪ ನ ನ ಸಿರಮ್ ಮದಿವಿ ಮಾಡಬೆಕು
ಯಾರ ಮದವಿ ಮಾಡಕಣನ್ನ
ನಮ ಸಿಸ್ಟರ್ದ ಮಾಡುವಪ್ಪಾ
ನಿಮ್ಮ ಸಿಸ್ಟರಾ ಅಕ್ಕನ ತಂಗಗೆ
ಅಕ್ಕ
ಅಕ್ಕಾ ಆಣ ಏನ್ ಮಾಡತ್ರಣ
ಆ ಮಾಡ ಅವರ ಏನ ಒಂದ ಕೆಲ್ಸ ಮಾಡ್ತಾರ ಅವರು
ಹಾ ಹಾ ಹಣ
ಹಾದ ಆಮೇಲೆ ನ ಎಂಟರ್
ಎಂಟು ವರ್ಷ
ಹಾ ಇತ ಮೆ
ಇನ್ನಣ ಇಪ್ಪತ್ತು ವರ್ಷ ಇಪ್ಪತ್ತೊಂದೆಡ ವರ್ಷ ಸ್ಟಾರ್ಟ್ ಇಾಗ ಅಂದ್ರೆ
ಈ ಗಂಟೆದ ನಮ್ಮ
ಹಾ
ನನ ಪರ ದಿನ
ಹೌದಣ ಹೌದೌದು ್ಮ ಮತ್ತೆ ಸಂಾಚರರಣ
ಮತ್ತೆನ್ ನೋಡಪ್ಪ ಎಕ್ಸಾಮ್ ಅದಾವ ಅದೇ ಎಕ್ಸಾಮ್ ಅವ ಡಿಗ್ರಿ ಎಕ್ಸಾಮ್ ಅವ ಮುಗದಂದ್ರ ಅವ್ರ ಕಡೆಗಗೆಲ್ಲ ಅವರು ಕಡೆ ಹೋಗಿ ಆರಾಮ್ ಊರ್ ಕಡೆ ಸ್ವಲ್ಪ ಕೆಲ್ಸ ಅದಾವ ಎಲ್ಲ ಕೆಲ್ಸಲ್ಸ ಮುಗಂದ
ಹ್ಮ್ ಹ್ಮ್
ಹ ಈಗ ಹತ್ತಿಳ ಬಸ ಬರ್ತಾವ ಊರ್ ಕಡೆತ್ತಲ್ಲ
ಹ್ಮ ಹ್ಮ್ ಹ್ಮ್
ಹಣ
ಮರ ಮದಂಗ ಆರಾಮ ಮಾಡಿದಂಗ ಅದು ಈಡೆ ಆರಾಮ್ ಡೆ ಕೆಲಸ ಅ ಬರ
ಹ ಹಣ ಹ ಹಣ ಮೊರಂ ಮೊರಂ ಚೆನ್ನಾಗ ಆಗತ್ತಾ
ಆಯ್ ಚೆಲಾಗುತ್ತಪ್ಪ ನಾ ಮೂಊರಲ್ಲಿ
ಹ್ಮ್ ಹ್ಮ್ ಸರಿ ಅಣ್ಣ ಮತ್ತೆನ್ ಸಮಾಚಾರ
ಮತ್ತೆನೆಲ್ಲಪ್ಪ ನೀನ್ ಹೇಳಳ್ಬೇಕ ನೋಡು
ಹ್ಮ್
ಹೆಂಗ್ ನಡ್ದ ಕಷ್ಟಡಿ
ಸ್ಟಡಿ ಅಣ್ಣ ನಾವು ಓದಾರಣ್ಣ ಸ್ಟಡಿ ಗಿಡಿ ಮಾಡಕ್ ನಾವ್ ಓದಾರ
ನ ನಕ
ಮನಸ್ ಬಂದ್ರೆ ಒತವ ಇಲ್ಲಾ ಅಂದ್ರಲ್ಲಾನ ಹಣ್ಣ ಬೆಳಿಗ್ಗೆ ಬೆಳಗ್ಗೆ ಐದು ಐದು ಗಂಟೆಗೆ ಹ ತರ ತ್ರಣ ಐದ್ ಗಂಟೆ ಲ ಚಾರ್ ಗಂಟೆ ತಾನ ರೆಡಿ ಆಾಕ್ಬಿಡತ್ರಣ ಅಲ್ಲವಾ ಟೈಲರ್ ಗೇಟ್ ಎಲ್ಲ ಹೋಗ ಟಯಲಟ್ಗೆಲೆಟೋಕ್ಕ
ಹ್ಮ್
ಅದಾಗ ನ ಐ್ತಣ್ಣ ನೆಕ್ಸ್ಟ್ ಮತ್ತೆ ಆರು ಗಂಟೆ ಅಂದ್ರೆ ಎಂಟ ಗಂಟೆ ತ ಪಿ ಜ ಕ ಇರ್ತಾನ ಪಿ ಟಿ
ಊ ಹ್ಮ್
ಅದಾಗ ನೆಂಟರ ಹತ್ತು ಗಂಟೆತನ ಜಳಕ ಮಾಡಾಕ ಊಟ ಮಾಡಾಕ ನಾಷ್ಟ್ ಮಾಡಾಕ್ ಬಿಡ್ತಾರಣ. ಹತ್ ಹತ್ತು ಗನ್ ರಿಂದ ಎರಡು ಗಂಟೆ ತನ ಕ್ಲಾಸಣ್ಣ ಮತ್ತೆ
ಹ್ಮ್
ಎರಡಗನ್ ಮತ್ತೆ ಒಳ್ತ ಎರಡವರ ಬಿಡ್ತ್ರಣ್ಣ ಊಟಕ್ಕ ಊಟ ಮಾಡಕ್ಕ ಅದಾಗನ ಮತ್ತೆ ನೆಕ್ಸ್ಟ್ ನಾಲ್ಕ್ ಗಂಟೆಯಿಂದ ಎಂಟು ಗಂಟೆ ತನ ಮತ್ತೆ ಒಂದ್ ಕ್ಲಾಸಣ.
ಹ್ಮ್ ಹ್ಮ್ ಬಿ
ಹ್ಮ ಹ ಅಣ ದಿನಕ್
ಆರು ನಡತದ ಅಲ್ಲ ಆರು ನಡತಿದ ಮತ್ತ ನಾಲ್ಕರಿಂದ ಎಂಟು ಗಂಟೆ ತನ ತುಂಬ ಎರಡೆ ಎರಡೇ ಎರಡು ನಡೆಸಿ ಹೆಂಗ್ ಮುಗಸ್ಯಾರ್ ಸೆಲೆಬಸ್ ಅ ಚಂತು.
ಸೆಲೆಬಸ್ ಮುಗಿಸಿಲ್ಲಣ.
ಮುಗಿಸಿಲ.
ಇಲ್ಲಣ್ಣ.
ಮತ್ ಹೆಂಗೋ ಮತೆ.
ಹಂಗೆಣ ಬುಕ್ಸ್ ತಂದು ಕೊಟ್ಟಿದಾರೆ ಓದಂತ.
ಹ್ಮ್ ಹ್ಮ್ ಕ್ಲಾಸ್ ಇರ್ ಬುಕ್ ಏನ ಅಂತ ತೋತ್ತಪ್ಪ. ಕರೆಯಲ್ ಕ್ಲಸ್
ಹ ಅಣ್ಣ ಅದೇಣ್ಣ ಸೈನ್ಸ್ ಅಂತ ಅರ್ಥ ಆಗಿಲ್ಲ ಏನಾದ್ರ ನೀವ್ ಹೇಳ್ಕೊಡಿ ಸೈನ್ಸ್ ಮಾಡಿದ್ರಲ್ಲಾ.
ನಾವೇಣ ಪ ಅದ ನಾವೇನಾ ಪಂಡಿತ ಇದೀವ.
ನೋಡೋಣ ಗೊತ್ತಿರುತ್ತೆ ಸ್ವಲ್ಪನಾದ್ರ.
ಉಷಾರಪ್ ಆಲ್ ಇಲ್ ಕೊಡಕ್ ಹೋಗ್ಬೇಡ ಅವಳು ಪಿಟ್ರಿರ್ತಾವ.
ಹ ಅಣ ರೋಡಿ ಕುಂತಿನಿ ಅಣ ಆರಾಮ್
ಅಲ್ಲ ಉಳಪ ಚೋಳ ಇರ್ತಾವ ಎಲ್ಲ ನಾವ್ ಮೊನ್ನೆ ಹೊಡೆದಿವಿ ಮತ್ತೆ ಏನೇನ್ ಲೈಟ್ ಹಾಕಂಗ ಕೂಡ ಆರಾಮ್.
ಹ ಅಣ.
ಅಲ್ಲ ಚೋಳ ಪಲ್ ಇರ್ತಪ್ಪಾ ನಾನ್ ಇನ್ನ ಮೊನ್ನೆ ಹೊಡೆದ್ವಿ.
ಹ್ಮ್ ಇದಾವ ಇದಾವ ಇಲ್ಲಿ ಒಂದ್ ಎರಡು ಮೂರ್ ವಡದ ಬಿಟಾಕಿದ ನೋಡಿದ್ದೆ.
ಅದೇದೇ ಲೈಟ್ ಆಯಕೊಂಡ ತಿರುಗಾಡಪ್ಪ ಅಂದೆ.
ಊಟಾ ಆಗಿದೆ ಇಲ್ಲಣ.
ಹಾಗೆನ್ ನೋಡಪ್ಪಾ.
ಸರಿ ಅಣ್ಣ ಊಟ ಮಾಡಿ ಮಲ್ಕೊಳಿ ಆರಾಮ್.
ಹಾ
ಊಟ ಮಾಡಿ ಆರಾಮ್ ಚೆನಗ್ ಮಾಲ್ ಹಕ್ಕಳೆ ಹತ್ತುವರೆ ಆಯ್ತು ಟೈಮ್ ಮಲ್ಕೊಳ್ಳಿ ಬಾಯಿ
ಮಾತಾಡ ಮಾತಾಡ ಅಂದ ಮಾತಾಡಪ್ಪ ಅಂದೆ
ಸರ ಟೈಮ್ ಆಯ್ತು ಮಲ್ಕೂಳೆ ಬಾಯ್ ಗುಡ್ ನೈಟ್ ಹಾ ಅಣ್ಣ
ಸರಿ
ಹಲೋ